ಹ್ಮ
ಹಲೋ
ಹಾ ಕೇಳ್ ಕೆಳ್ತಾ ಇದೆ ಕೇಳ್ತಾ ಇದೆ
ಹಾ ಟಿಫಿನ್ ಆಯ್ತಾ
ಟಿಫಿನ್ ಇಲ್ಲಾ ಬ್ರೋ ಊಟಾನೆ ಆಯ್ತ ನಮ್ದ.
ಹೌದಾ ಏನ್ ತಿಂದಿ
ಹಾ ಏನ್ ಅದೇ ಮಾಮೂಲಿ ರೊಟ್ಟೆ ಅನ್ನ ಸಾಂಬಾರು
ಹ್ಮು ಹ್ಮು ಹ್ಮೂ
ಹಾನ್ ಟಿಫಿನ್ ಅಂದ್ರೆ ಏನು ಅದೇ ನಾಷ್ಟ ಅಲ್ವಾ
ಹಾ ನಾಷ್ಟಾನೆ ಬಟ್ ನಾವು ನಾಷ್ಟಾ ಇಲ್ಲಾ ನಮ್ದು ಇದೆ ಆಗಿದೆ ಊಟ ಆಗಿದೆ. ಊಟ ಅಂದ್ರೆ ಇದು ಸಜ್ಜಿ ರೊಟ್ಟಿ
ಆ
ರೊಟ್ಟಿ ಮತ್ತೆ ಇದ ಪಲ್ಯ ಗೊತ್ತಾ ಹಿಟ್ಟಿನ ಪಲ್ಯ ಅಂತ ಮಾಡ್ತಾರಲ್ಲಾ
ಹಾ
ಸ್ಪೆಷಲ್
ಕಡ್ಲೆ ಹಿಟ್ಟಿಂದ ಮಾಡ್ತಾರಲ್ಲಾ
ಕಡ್ಲೆ ಹಿಟ್ಟು ಮೆಣಸಿನಕಾಯಿ ಹಾಕಿ ಸಕ್ಕತ್ ಮಾಡತಾರ ಅದ ಒಂದು ಸ್ವಲ್ಪ
ಹಾ
ಸ್ವಲ್ಪ ರೈಸು ಚೆನ್ನಾಗಿ ಇತ್ತು ಫುಡ್ ಹ್ಮ್ಮ್.
ಮತ್ತ ಏನ್ ಮಾಡ್ತಿದಿಯಾ ಅಲ್ಲಿ
ಏನಿಲ್ಲ ಜಷ್ಟ ಇವಾಗ ಊಟ ಆಯ್ತು
ಹ್ಮ್ ಆಚೆ ಕಡೆ ಏರಿಯಾ ನಿಮ್ಮ ಮನೆಯಲ್ಲಿದೆ
ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಮನೆಗ್ ಬಾ
ಓಹೋ ಮತ್ತೆ ಏನ್ ಕಾಲೇಜ್ ಗೆ ಹೋಗಿಲ್ಲಾ
ಕಾಲೆಜ್ ಹೋಗಿಲ್ಲ ನಾಳೆ ಹೋಬಕ್
ಇಗೆನ್ ಡಿಗ್ರಿ ಆಯ್ತಾ ಇನ್ನೇನ್ ಡಿಗ್ರಿ ನ ಹೋಗ್ತಾ ಇದಿಯಾ
ಮುಗಿದಿದೆ ಸ್ವಲ್ಪ ಅಲ್ಲೇ ಇರ್ತೀನಿ ಕೆಲ್ಸ ಇದೆ ನಂದು
ಓಹ್ ವರ್ಕ್ ಮಾಡ್ತೇದಿ ಏನಲ್ಲಿ.
ಇನ್ನು ಇಲ್ಲಾ
ಏನ್ ಮಾಡ್ತಿದಿಯಾ ಅಲ್ಲಿ ಕೆಲ್ಸ್
ಕಂಪ್ಯೂಟರ್ ಕಲಿತಾ ಇದೇನೆ
ಇನ್ನೂ ಮುಗದಿಲ್ಲಾ
ಇಲ್ಲಾ ಇಲ್ಲ
ಎಷ್ಟಮಂತ್ ಕಂಪ್ಯೂಟರ್ ಅದ
ಅದು ಒನ್ ಇಯರ್
ಓ ಚಾಪ್ಟರ್ ಯಾವ್ದ ಯಾವ್ದದ್ ಕಂಪ್ಲೀಟ್ ಆಗಿದೆ ಈಗ.
ಅದ ನೋಟ್ ಪ್ಯಾಡ್ ಆಗಿದೆ
ಹ್ಮ.
ವರ್ಲ್ಡ್ ಪ್ಯಾಡ್ ಆಗಿದೆ ಎಮ್ ಎಸ್ ವರ್ಡ್ ಆಗಿದೆ
ಹ್ಮ.
ಮತ್ತ ಎಕ್ಸೆಲ್ ಆಗಿದೆ
ಟೈಪಿಂಗ್ ಮುಗ್ಸಿಲ್ಲ ಹೀನ. ಈ ಕನ್ನಡ ಕನ್ನಡ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಕಲ್ತಿರಲ್ಲ.
ಹಲಡೆ ಟೈಪಿಂಗ್ ಇರುತ್ತೆ ಅದರಲ್ಲಿ.
ಕಲ್ತಿಯ ನೀನು.
ಹ್ಮ್ ಮತ್ತ ಪವರ್ ಪಾಯಿಂಟ್ ಕಲ್ತಿದ್ದೀವಿ.
ಹ್ಮ ಎಮ್ಮೆಸ್ ವರ್ಡು.
ಅದೇ ಕಲ್ತವಿ ಅದನ್ನು.
ಎಮ ಎಸ್ ವರ್ಡ್ ಕಂಪ್ಲಿಟ ಆಯ್ತಾ.
ಹ್ಮ್ ಆಗಿದೆ. ಹಲೋ.
ಇಷ್ಟೆಲ್ಲ ಮುಗಿದದೆಲ.
ಹ್ಮ್ ಇವಾಗ ಪೇಜ್ ಮೇಕರ್ ಇದಿನಿ.
ಹ್ಮ
ಅದೆ ನೋಡ್ತಿದಿನಾ.
ಹ ಒಳ್ಳೆದು. ಮತ್ತೆ ಏನ್ ಸಮಾಚಾರ ಊರಲ್ಲಿ ಏನಿಲ್ಲಾ ಆರಾಮಹರ ಮನೆಲೆಲ್ಲ ಆರಾಮ್ ಅದಾರಲ್ಲ.
ಹ್ಮ್ ಎಲ್ರು ಆರಾಮ್ ಇದಾರ.
ಹ್ಮ್
ಹಾ
ಮತ್ತೆ ವಿಶೇ ಎಲ್ಲ ಓಕೆ.
ಎಲ್ಲ ಜನ ಹ ಹ.
ಮತ್ತೆನ್ ಊರಲ್ಲಿ ನಡೆದಿದೆ ಕೆಲ್ಸ.
ಕೆಲ್ಸ ಏನ ಇಲ್ಲ ಇವಾಗ ಮಳೆನೂ ಇಲ್ಲಲ್ಲ.
ಹ್ಮ್
ಕೆಲ್ಸನ ಇಲ್ಲ ಏನು ಇಲ್ಲ. ಹ್ಮ್
ಎಲ್ಲಿಗಾದ್ರೂ ಹೋಗಿದ್ರಿ ಟ್ರಿಪು.
ಟ್ರಿಪ್ಪು ಹೋಗಿಲ್ಲ. ನೀವು.
ನಾನು ಟ್ರಿಪ್ ಹೋಗಿಲ್ಲ ಬಟ್ ಟ್ರಿಪ್ ಮಾಡಬೇಕೆಲ್ಲ ಆಸೆ ಇದೆ ದೊಡ್ ಡ್ಡಿಲ್ಲ ಬಿಟ್ಟಿದ್ದೆ ಡಿಸೆಂಬರ್ ಅಸ್ಟ್ರಲ್ಲಿ ಹೋಗ್ಬೇಕು ಹ್ಮ್.
ಯಾರ್ಯಾರ ಹೋಗ್ತಿರಿ ಡಿಸೆಂಬರಲ್ಲಿ.
ಡಿಸೆಂಬರ್ಲಿ ನೋಡಬೇಕೆಲ್ಲ ಫ್ರೆಂಡ್ ಎಲ್ಲ ಕಲ್ತ್. ಅಲ್ಲೇ ಧಾರವಾಡ್ಕ ಹತ್ರ ಆಗತ್ತಲ್ಲ ಗೋವಾ ದಾಂಡಲಿ ದೂದ್ ಸಾಗರ್. ಕೆಲೊಂದಿಷ್ಟ ಪ್ಲೇಸೆಸ್ ಇದೆ.
ಹೌದಾ.
ಹ ಅಲ್ಲೆಲ್ಲ ಹೋಗ್ಬೇಕು ಅಂತ ಆಸೆ ಬಟ್ ಆಗತ್ತ ನೋಡ್ಬೇಕು.
ಹೌದಾ.
ಕಾಲೇಜಲೆಲ್ಲ ಹೋಗಿಲ್ಲ ಟ್ರಿಪ್ಪು.
ಇಲ್ಲ.
ಒಟ್ಟ ಯಾವುಕ್ ಹೋಗಿಲ್ಲ.
ಹೊಗಿದ್ವಿ.
ಯಾವಾಗ.
ಕಾಲೇಜ್ ಪಿ ಯು ಸಿ ಕಾಲೇಜ
ಯವು ಪ್ಲೀಸ್ ಯಾವುದು
ಪ್ಲೇಸು ಶೃಂಗೇರಿ ಹೋಗಿದ್ವಿ. ಮುರುಡೇಶ್ವರ ಹೋಗಿದ್ವಿ.
ಹ್ಮ್
ಮತ್ತೆ ಉಡುಪಿ ಹೋಗಿದ್ದಿವಿ.
ಮುರುಡೇಶ್ವರ್ ಉತ್ತರ ಕನ್ನಡ, ಉತ್ತರ ಕನ್ನಡ, ಕಾರವಾರ.
ಹ್ಮ್, ಮುರುಡೇಶ್ವರ
ಹಾ, ಮತ್ತೆ
ಮತ್ತ ಸಿರಸಿ ಹೋಗಿದ್ವಿ.
ಇ
ಆ
ಇಾಸ
ಉಡುಪಿಲ್ಲಿ ಬಾಲಕೃಷ್ಣ ಮಠ ಇದೆಲ್ಲಾ.
ಮತ್ತೆ-
ಮತ್ತೆ ಬೀಚ್ ಹೋಗಿದ್ವಿ.
ಯಾವ ಬೀಚ್?
ಅಲ್ಲಿದೆಯಲ್ಲ ಉಡುಪಿ ಬೀಚ, ಮಲ್ಪೆ ಬೀಚ್ ಅಂತಾರಲ್ಲ.
ಹ, ಮಲ್ಪಿ ಬೀಚ ನೋಡಿನಿ ಬಿ ಕೇಳಿನ ಅಷ್ಟೆ ನೋಡಿಲ್ಲಾ. ಕುಂದಾಪುರ್ ನ ಗೊತ್ತಿಲ್ಲ ಕುಂದಾಪುರ್ ಪ್ಲೇಸ್
ನೋಡಿಲ್ಲಪ್ಪ ಕೇಳಿನಿನಾನು.
ಆ ನಮಗ ಅಲ್ಲಿಬ್ರು ಪರಿಚಯನನ್ಗೆ ಧಾರವಾಡದ ಲ್ಲಿ.
ಹೌದಾ, ಓ ಹೋ-
ಮತ್ತೆ,
ಮತ್ತೆ ಶಿರ್ಸಿ ಹೋಗಿದ್ವಿ.
ಶಿರ್ಸಿ ಯಾವುದ ದೇವಸ್ಥಾನ ಅದ? ಮಾರಿಕಾಂಬಾ
ಹ್ಮ್, ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಕೋಣ ಇದೆ ಗುರು ದೊಡ್ಡ ಕೋಣ ಅಲ್ಲಂತು. ಹಾ,
ಎಷ್ಟಿರಬೋದು ಅಂಜಾದ ಒಂದು
ಒಂದೇ ಇದಒಂದೇ ಕೋಣ ಇರೋದು.
ಹಬ್ಬಬ್ಬಾ ಎಷ್ಟು ಒಂದು ಒಂದ್ ಕ್ವಿಂಟಾಲ್ ಆಗುತ್ತೆಎರಡು ಕ್ವಿಂಟಾಲ್ ಆಗುತ್ತ.
ಏನ್ ಗೌಡ ಒಂದ್ ಕ್ವಿಂಟಲ್ ಒಂದ್ ಕ್ವಿಂಟಾಲ್ ಒಬ್ಬ ಮನುಷ್ಯ ಬರ್ತಾನ ಗೊತ್ತಾ ನಿಮ್ಗಾ.
ಟನ್ ಆಗತ್ತ ಒಂದ ಹಂಗಾದ್ರೆ
ಆ ಇರ್ಬೋದ ದೊಡ್ಡ್ದ. ್ರ
ಹ್ಮ್, ಹ್ಮ್ ನಮ್ಮೂಊರಲ್ಲೆಲ್ಲ ಇಲ್ಲ ಅಂತದ ಈ ಕಡೆ ಎಲ್ಲಾ
ಹದೆ ಪ್ಲೇಸ್
ಹ್ಮ್, ಈ ಕಡೆ ಹೋಗಿಲ್ಲ ಕೆಳಗಡೆ ಕೇರಳ ತಮಿಳ್ನಾಡು.
ಆ ಕಡೆಹೋಗಿಲ್ಲಾ
ಕೇರಳಾಗೊತ್ತ ಕೇರಳಕ್ಕೆ ಹೋಗ್ಬೇಕು ಅಲ್ಲಿ ಚೆನ್ನಾಗ ಐತೆ ಪ್ಲೇಸ್
ಹೌದಾ!
ಹಾ ಹೋಗದಂತ.
ಹಾ ಹಾ.
ಅಲ್ಲೆಲ್ಲಾ ಒಂತ ವೈಬ್ ಬ್ಯಾರೆ ಆಗೆತ ಅಲ್ಲಿ. ಟ್ರಕ್ಕಿಂಗ್ ಪ್ಲೇಸಸ್ ಭಾಳ ಅವ ಮೌಂಟೇನ್ ಟ್ರೈನ್ ಎಲ್ಲ ಬಾಳ ಮೌಂಟೈನ್ ಟರ್ನ್ ಗೊತ್ತಾ ಅಲ್ಲಿ ಕೇರಳ. ಈ ತರ ಕ್ ಯಾವ್ದಂದು ಕರ್ನಾಟಕ ತಮಿಳ್ನಾಡು ಮತ್ತು ಕೇರಳ ಬೊಂಡರಲ್ಲಿ ಒಂದು ಆರ್ನಮಡಿ ಬೆಟ್ಟ ಅಂತ ಬರತ್ತಾ.
ಅದೇ ತಲ್ಲಿ ಇದು ಬರತ್ತ್ ಎಲಕ್ಕಿ ಬೆಟ್ಟ ಅದೇ ಟೈಪ್ ಟ್ರೇದ್ ಅಲ್ಲಿ ಪ್ಲೇಸಸ್ ಒಂದ್ ಐತಿ
ಹ್ಮ.
ಹ್ಮ್ ಅದು ಬಾಳ ವಿಸದ ಬಿಟ್ಟ ಬಾಳ ಟ್ರೆಂಡಲ್ಲಿ ಇರೋದ ಅದೇ ಮೌಂಟೇನ್ ಅಂತ.
ಹೌದಾ.
ನಂಗು ಹೋಗಬೇಕಂತ ಆಸೆ ಅದೆಲ್ಲ ಟ್ರಕ್ಕಿಂಗ್ ಹ ತಗನಲ್ಲಿ ಹೋಗೋದ ಗುಡದಾಗೆಲ್ಲ.
ಹ್ಮ್ ಹ್ಮ್.
ಹತ್ರ ಕಾಣುತ್ತ ಬಟ್ ಏನ್ ಸ್ಲೋನೇ ಹೋಗುತ್ತ ಟ್ರೈನ್.
ಹ್ಮ.
ನೋಡ್ಬೋದ ಎಲ್ಲ ವಿಂಡೋ ಇರುತ್ತ ವಿಂಡೋದಾಗ ಕುತ್ಕೊಂಡ ನೋಡ್ಬೋದ ಎಲ್ಲ ಸುತ್ತ.
ಹೌದಾ.
ಹ್ಮ್. ನನ್ ಫ್ರೆಂಡ್ಸ್ ಎಲ್ಲಾ ಅಲ್ಲಿಗ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದಿದಾರ ಇಲ್ಲಿ ಧಾರ್ವಾಡಗ.
ಹಾ.
ಧಾರವಾಡದಲ್ಲಿ ಸೀನಿಯರ್ ಪ್ಲಾನ್ ಮಾದಕ್ಕೊಂಡಿದ್ರ.
ಹಾ.
ನಮ್ಮಕಸಿಂದ ಸ್ವಾಮಿನ ಇಟ್ಟಿವಿ ಕಾಲೇಜಲ್ಲಿ.
ಹಾ.
ಆಮೇಲ್ ಯಾಕ ಬಿಟ್ಟರ ಗೊತ್ತಿಲ್ಲ ಯಾರ್ ಕೈ ಬಿಡ್ಬಿಟ್ರ ಹೋಗಿಲ್ಲ.
ಹೌದಾ. ಹ್ಮ ಹ್ಮ್. ಯಾವಾಗ ಹೋಗ್ತಾರೆ.
ಯಾವಾಗ್ ಟ್ರಿಪ್ಪಿಗಾ.
ಹಾ.
ಈಗಲ್ಲ ಹೋಗಂತ ಆಸೆ ಬಟ್ ದುಡ್ಡಿದ್ರ ಹೋಗ್ಬೇಕು ನೋಡಣ ಮುಂದೆ.
ಹಾಕಿಲ್ಲ ಅಲ್ಲ ಇನ್ನು.
ಎನತ.
ಯುವನಿಧಿ ಡಿಗ್ರಿ ಕಂಪ್ಲೀಟ್ ಆದ್ಮೇಲ್.
ಹ್ಮ ಇನ್ನ ಹಾಕಿಲ್ಲಾ ಕೇಳ್ಬಕ್.
ಹಾ ಹಾ.
ನಮ್ಮೂವ ಆರ್ ತಿಂಗಳ ಆಗಿ ಮ್ಯಾಲ ಒಂದ್ ಯಾಡ್ ತಿಂಗಳ ಐತ್ ಇನ್ನ್ ಬಿದ್ದೆ ಇಲ್ಲಾ ಪೇಮೆಂಟ್.
ಹಾ.
ಒಂದು ಅಮೌಂಟ್ ಬಂದಿಲ್ವಾ ಅದ್ರಲ್ಲಿ.
ಒಂದುೂ ಟ್ಟಕ್ಕೆ
ಹನ್ನೇರಡಲ್ಲ ಡೇಟ್ ಎಷ್ಟು ಇವತ್ತು.
ಇವತ್ತ ಹನ್ನೊದಿದೆೇ ಹನ್ನೆರೆಡಗೊತ್ತಿಲ್ಲಾ.
ಅನುಓಕೆ ಈ ಹದಿನೈದು ಹದ್ನಾಲಕ್ಕು ಬರ್ತಾವ ಅಂತ ಹೇಳಿದ್ರ ಹನ್ನೆರಡು ಹದ್ನೈದಂದಿ ಬೀಳ್ತಾವಂತ ಹೇಳಿದ
ಹ್ಮ, ಹ್ಮ್
ಕಂಪ್ಯೂಟರ್ನಲ್ಲಿ ಏನೂ ಹಾಕ್ತಾರಲ್ಲ ಮಾಡ್ತಾರಲ್ಲ
ಹ್ಮ್,
ಎಲ್ಲ ಮಾಡ್ಸೀದ್ದೀನಿ.
ಹ್ಮ್,
ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮಾಡಿದ್ದೀನಿ ಬಟ್ ಬೀಳ್ತಾವ ಅಂತ ಹೇಳಿದಾರ ಹದಿನೈದಾದಂತಿ.
ಹ್ಮ್, ಹ್ಮ್
ಕಿಲೋಮೀಟರ್ ಆಗಿದೆ ಈಗ ಸ್ಟಾರ್ಟಿಂಗ್ ಅಲ್ಲ ಈಗ ಮಾಡಿದ್ರಲ್ಲಾ. ನಮ್ ಜೊತೆಲ್ಲ ಬ ಮುಸ್ಕೊಂಡ್ರ ಎರೆಡೆರಡು ಪೇಮೆಂಟ್ ಬಿದ್ದಾವ ಒಬ್ಬಬ್ರಿಗೆ ಎರಡೆರಡು ಪೇಮೆಂಟ್
ಹೌದಾ,
ಒಬ್ಬವಗಹಾಕ್ಯಾರ ನಮಗ್ ಒಬ್ಬ ಹಾಕಿಲ್ಲ ಬಟ್ ಹತ್ತ್ನೆತಾರೀಖ ಒಳಗಬಿಳತಾವ ಅಂತ ಹೇಳಿದ್ದಾರೆ.
ಹ್ಮ್, ಹ್ಮ್ ಹೌದಾ
ಹ್ಮ್,
ಹ್ಮ
ಮತ್ತೆ
ಹಾ,
ಮತ್ತೇನು ವಿಶೇಷ ಅಲ್ಲಿ? ಹ್ಮ
ನಮ್ ಕಡೆ ಬಿಸಿಲ್ ಇದೆ ಜಾಸ್ತಿ ಅದೇ ವಿಶೇಷ.
ಹ್ಮ್, ನಮ್ಮ್ ಕಡೆನು ಬಿಸಿಲಿದೆ.
ಹೌ
ಮಳೆನೇ ಬರದಿಲ್ಲ ಇಲ್ಲಿ
ಹೌದಾ
ಹ್ಮ್, ಮಳೆನೇ ಬರ್ಲಾಗದ ಒಟ್ಟನಮ್ಮೂರಾಗ.
ಹ್ಮ ಹಾ
ಮತ್ತೆ ಏನ್ ಸಮಾಚಾರ ಅಲ್ಲಿ.
ನರು ನೀ ಹೇಳಬೇಕು ಮನೇಲ್ಲೇ ಇರ್ತೀವಿ ಇವತ್ತು.
ಹ್ಮ ಅಪ್ಪ
ಹಲೋ, ಹಲೋ,
ಹ ಯಕಸ ವಯಸ್ ಬ
ಸರಿ ತೋಗಳಿ ನಾನು ಆಮೇಲೆ ಮಾಡ್ಲಾ
ಅಲ್ಲಾ ವಾಯ್ಸ್ ಬ್ರೇಕಾಗ್ತೈತ ಈವಾಗ.
ಆಮೇಲೆ ಮಾಡತೀನಿ
ಫ್ರೀಜ್ ಮೇಲೆ ಅಸ್ತ್ರಾ